ಹಲೋ.
ಏನ್ಡದ್ರೀ ಸರ್.
ಹೇಳ್ಬ ಎಲ್ಲಿರ್ರಿ ಸರ್.
ಸರ ಇಲ್ಲೇ ಗುಡಿಯಗ್ರಿ. ಏನಲ್ರರಿ ಮಳೆ ಹೊಂಟಿತಿ ಈಗ ನೀವ ಏನ್ ಮಾಡ ಕೂತ್ತೀರ. ಹಲೋ.
ಹಲೋ.
ಏನ್ ಮಾಡಾಕ್ ಕುತ್ತರಿ ಸರ.
ಹೇಳ್ಬೇಕ ರೀ ಸರ ನೀವೆ.
ಏ ಮಳೆಲ್ಲಾ ಬೆಳೆಲ್ಲ ಆ ಕಡೆ ಸುಮ್ ಕುಂತೇವಿ ಇವತ್ತು ಸಣ್ಣ ಹನಿ ಉದಿರ್ತಿರಿ ಅದ
ಯಾವಾಗ್ರೀ.
ಏನ ಈಗ ಒಂದ ಎರಡ್ ನಿಮಿಷ ಆಯ್ತ ನೋಡ್ರ ಸಣ್ಣ ಹನಿ ಹನಿ ಉದ್ರಿ ನಿಂತು ಬಿಡತ ಗಡೆ.
ಅಷ್ಟೇ ಅದ್ರೀ ಈ ವರ್ಷ ಬರಗಲ್ಲ ಅದ್ರೀ
ಅಂದ್ರನು ಜನ ಕೇಳಲ್ಲ್ ಬರಗಲ್ಲ ಅದ ಅಂದ್ರ ನೀ ಜನ ಕೇಳಲ್ಲ ಇದ ಏನ್ ಮಾಡಬೇಕ್ ಅಂತ ಒಂದ ಗೊತ್ತಾಗಲ್ಲ ಇದ ತಿಯಂಗ
ಈವ ನೋಡ್ರಿ ಈ ಕಡಿನ ನಮ್ ಕಡಿನ ಬಾಳ್ ಮಾಡ ಇದ್ರಿ ಮತ್ತ ಈ ಮಳಿ ಬತ್ತಂದ್ರ. ಊರು ಯಾರ್ಕೊಂಡ್ ಹದ್ರೆ ನಮ್ಮನ ಮಾಡ ಇದ್ರೆ ಮಳಿ ಬರೋದಿದ್ದೆ.
ಹ ಹೆಂಗ್ ಮಾಡ್ಬೆಕ್ರಿ ಈಗ ಮಳಿ ಬಕ್ ನಮ್ಗ ಎಲ್ಲಾ ರ್ ಹಾಣ್ದದ್ದ ಆ
ಏನ್ ಮಾಡಕ್ಲ್ರರಿ ಸುಮ್ಮ್ ಯಾವ್ನ. ನೀರಾವರಿ ಇದ್ದು ಆಳದ ದಂಡಿಗ ಇದ್ದು ಅವೇ ಬೆಳ್ಬೇಕಕ್ ನೋಡ್ರಿ ಮತ್ತೆ.
ನಿಮ್ದು ಎಲ್ಲ ಅಳದ್ದಂಡಿಗೆ ಅವಲ್ರಿ ಮತ್ತೆ ನೀ ಏನಾರು ಬೆಳ್ಬೇಕಿಲ್ಲ.
ಏ ಅದೇನ್ ಬಾಳ ಅದೇ ಏನ್ರರಿ ಇರದೇ ಎರಡ್ ಎಕ್ರೆ ಅದ.
ಹ ಹೌದನ್ ಬರಾಬರಿ ಆದ್ರೆ ಮತ್ತ ಏನ್ಡದ್ರೆ ಕೆಲ್ಸ.
ಕೆಲ್ಸ ಏನಿಲ್ರರಿ ಈಗ ಹೋಗ್ಬಕ್ಕೆಲ್ಸಕ್ ಎಂಟಕ್ಕ ಆದ್ರಿ ಕೆಲ್ಸ.
ಎಂಟಕಾದ್ರಿ ಮತ್ತೆಲ್ಲ. ಆರಾಮ್ ಅದಲ್ರಿ ಕೆಲ್ಸ ಮದ್ ಮನೆಗೆಲ್ಲ ಆರಾಮಲ್ರಿ.
ಆರಾಮ ರಿ ನಿಮ್ಮ ಮನೆಗ್ರಿ.
ನಮ್ಮ ಮನ್ಯಾಗ ಆರಾಮಾರ್ರಿ ನಾವ್ನ್ ಎಲ್ದರ ಒಂದ್ ಕೆಲಸ ನೋಡಕ್ಂತ ಮಾಡೀವ್ರಿ ಬಟ್ ಕೆಲ್ಸ ಸಿಗಲ್ಲ ಅದ
ಹೌದ್ರಿ ಯಾವ್ ಕೆಲ್ಸ ರಿ.
ಅದೇ ಈಗ ಯಾವ್ದಾರ ಒಂದು ಕೆಲ್ಸ ಇದ್ರೆ ನೋಡ್ರಿ.
ಹಾ ರೀ.
ಅ ಅದ್ರ ಮ್ಯಾಗ ಕೆಲ್ಸ ಮಾಡಕ್ಂತ ಮಾಡಿದವರಿ ಯಾವದಾರ ಒಂದ್ ಈಗ ನಮ್ದ್ ಎಮ್ ಎಸ್ ಡಬ್ಲ್ಯೂ ಕೋರ್ಸ್ ಅಂತ
ಯವ್ದ್ರೀ.
ಎಂ ಎಸ್ ಡಬ್ಲ್ಯೂ ರಿ. ಹ ರೀ ಮತ್ ನೀವ ಏನೋ ಯಾರಿಗೆ ಮಾಡಿಸಸ್ತಾನಲ್ರಿ ಮತ್ ಎಂ ಎಸ್ ಡಬ್ಲ್ಯೂ ಮತ್ತ್ ಹೆಂಗ ಮಾಡತ್ರಿ.
ಅದೇ ರಿ ಮಾಡನ್ಸ್ಬೇಕಂತದ್ರಿ ಆ ಹುಡ್ಗ ಕೇಳವಲ್ರಿ.
ಹ್ಮ್ ಹೆ ಐ.
ಅ ಸಮಾಜ ಕಲ್ಯಾಣದಾಗ ಪರ್ ಇದ್ದಾರ ರೀ ಆರಾಮ್ ಎಮ್ ಎಸ್ ಡಬ್ಲ್ಯೂ ಮಾಡ್ಪಾ. ಮುಂದ್ ಯಾವ್ದನ್ ಕೆಲ್ಸವು ಬರ್ತಾವ ಅಂತಂದ್ರನು ಕೇಳಲ್ದ್ರಿ ಪರ.
ಹ ಹೇಳಿದ್ರಿ ಯಾ ಯಾಕ್ರೆ ಹೇಳ್ಬಬೇಕ್ ತಿಳಿಸಿ ಹ ಹೇಳ್ಬಬೇಕಲ್ರಿ ನೀವು.
ಅದೇ ರೀ ಎಷ್ಟ್ ಹೇಳಏ್ದನ್ ಕೆಳವಲ್ದ್ರಿ ಪಾರ ಏನ್ ಮಾಡಣನ ಬಿಡಿ. ಈ ಬಿ ಎಸ್ ಸಿ ಮಾಡ್ಯದ್ರೆ ಮುಂದೆ ಎಮ್ ಎಸ್ ಸಿ ಮಾಡ್ತನ ಅಂತನಕತ್ತನ್ರಿವ.
ಎಮ್ ಎಸ್ಸಿ ರಿ.
ಹ್ಮ್ ರಿ ಅದೇಏನ ಚೇಂಜ್ ಆದಂತಲ್ರರಿ ಅದ ಇದು.
ಏನ್ ಆಗಲ್ರಿ ಅದು ಓದರ ಮ್ಯಾಗಾದ್ರಿ ಅವ್ ಓದ್ ಓದಂಗಿತ್ತಂದ್ರೆ ಯಾವದ್ರರು ಮಾಡ್ಬದ್ರಿ ಅವ್ ಓದಬೇಕಲ್ಲ.
ಹೌದ್ರಿ ಈಗ ಅವ ಏನಂತ ನಂದ್ರಿ. ನಾ ಬಿ ಎಸ್ ಸಿ ಮಾಡಿನಿ ಅದ ನಾ ಎಷ್ಟು ದಿನ ಓದಿದ್ದೆ ಬೇರೆ ಅದ ಈಗ ಓದದೇ ಬೇರೆ ಅದ್ದ ನೀವುಷ್ಟ. ದಿನ ಅಷ್ಟು ದೊಡ್ಡ ದೊಡ್ ಎರಡ್ ಎರಡು ಲಕ್ಷ. ಕೊಟ್ಟು ಕಾಲೇಜ್ ಹಷ್ಟಿದ ವ್ಯರ್ಥ ಆಗ್ತದ ಅಂತ ಅನಕತ್ ಅನ್ಪತಿ.
ಹ ಹೌದನ್ರಿ ನಿಮ್ ನೋಡ್ರಿ ಮತ್ ಮಾಡ ಮನ್ಸಿತ್ ಅಂದ್ರ ಮಾಡ್ರಿ.
ನಮ್ದ ಎಲ್ಲಾ ಮಾಡಮನ್ಸದ್ರಿ ಈಗ ಯಾಕಂದ್ರ ಪರಿಚಯದಾರದ್ರೆ. ಸುಸ್ದಾಗ ಅಲ್ಲಿ ಅಲ್ಲಿ ಎಂಗನ ಮಾಡಿ ಏಳ್ಕೆಂಡು. ಹಚ್ಬೋದ್ರಿ ಇಲ್ಲೇನ ಕೆಲ್ಸಕ್ಕೆ ಇವಾ ಕೇಳವಲಲ್ರಿ ಮತ್ತೆ.
ಹದು. ಹೌದು ಬಾಳ ಇದುನು ಎಲ್ಲಾ ಕಡಿಗಿ ಕೋರ್ಸ್ಗಳು ಇರುತ್ರಿ ಇದು ಎಲ್ಲಾ ಕಡಿ ಹರಹತೆ ಇರತ್ತ. .
ಹೂ ರೀ.
. ಅದಿಕ್ಕೆ ಮತ್ ನೋಡ್ರಿ ಮತ್ ಎಲ್ಲಾ ಉತ್ತಮ ದಾಖಲೆಗಳು ಇರ್ಬೇಕ್ರೀ ನಿಮ್ಗೆ ಎಲ್ಲಾ ಹುಡುಗುನ್ ಚಲೋ. .
ಎಷ್ಟ್ ಹೇಳಿದ್ರು ಅವ್ನ್ ಕೇಳಲ್ಲ ರೀ ಆಯ್ತು. ನಿಮ್ಮ ಕಡೆ ನಿಮ್ ಮನ್ಸಿಗ್ ಏನ್ ಬರುತಪ್ಪ ಕಡಿಗ್ ಅದೇ ಮಾಡು ಅಂತಂದಿವ್ರಿ. ಎಮ್ ಎಸ್ ಸಿ ಮಾಡ್ಕಂತನ್ರಿ ದಾರ್ವಡಕ.
ಹೇ ಬಾಳ ದೊತಂನ್ರೀ ಅವ ಹುಡುಗ.
ಹಾ ರೀ.
ಬಾಳ ಉದೋತದ್ರಿ ಹುಡುಗದು ಶಾರ್ಟ್ ಕಟ್ ದಾರಿ ನೋಡಬುಟ್ ಬಾಳ ಉದೋತನ್ರಿ ಅವ.
ಅದೇ ಹೇಳದು ಕೆಳಲ್ಲ ರೀ ಇಗ್ ಎಂ ಎಸ್ ಸಿ ಮಾಡಿ. ಇದು ಅಗ್ರಿದಾಗ ಬಿಡ್ತಾರಂತ್ರಿ ಅಗ್ರಿದಾಗ್ ಒತ್ನಿ ಅಂತ್ ಹೇಳಕತ್ತನ್ರಿ ಅವ.
. ಇದ್ರೊಳಗುನು ಮಾಡ್ಬದಲ್ರಿ ನೀವು ಇದ್ ಇತಂದ್ರ ಅಗ್ರಿಕಲ್ಚರಾದ್ರುನು ಹೋಗ್ಬವ್ದಲ್ಲ ಎಮ್ ಎಸ್ ಸಿ ಇರ್ಲುಲಾದ್ರಿ.
ಅದೇ ಹೇಳಕತೀನ್. ಈಗ ಅಗ್ರಿಕಲ್ಚರ ನೀ ಯದಕ್ಕನ ಒಕ್ಕ ಸಮಾಜ ಕಲ್ಯಾಣ ಇಲಾಖೆ ಬರ್ತಾದ ಇದು ಯಾವ್ದನು ಮಾಡ್ಬವ್ದ್ನೀ. ಕೆಲ್ಸ ಒಂದೆ ಅಂತಿಲ್ಲ ಅಂತಂದ್ರನು ಕೇಳವಲ್ಲ ರೀ.
ಹೇಳ್ ಮತ್ ಕೇಳಾರ್ ಪುಟ್ ಬುಡ್ಬಕ್ರಿ ಸುಮ ಅವ್ರ್ದ್ ಏನದ ಮುಂದ್ ಒದ್ಲಾಕ.
ಅದೇ ರೀ ಇನ್ನೊಂದ್ ಎರಡ್ ಸಾರಿ ಹೇಳ್ತನ್ ರೀ ಮತ್ತ ಅಣ್ಣ ಆಗಿನಿ ಮತ್ ಹೇಳ್ಬಕಾದ್ರಿ.
ಬರಾ ಬರಿ ಅದ್ ಬಿಡ್ರಿ ನೀವ್ ಇಂಗಂತ ಹೇಳದು.
ಕೇಳಿದ್ರ ಕೇಳಿದ್ರ ಸರಿ ಅದ್ರ್ ಇಲ್ಲಂದ್ರ ಪಾಪ ಅವ್ರ ಇಷ್ಟ ಬಂದುದ್ ಅವ್ರು ಒದ್ಲಪ. ಇನ್ ನಾವ್ ಏನ್ ಒದ್ಸದದ ಒದ್ಸ್ತಿವ್ರಿ ಮತ್ತ.
ಹೌದ್ ಬರಾ ಬರಿ ಅದ್ರೀ ಮತ್ ಈಗ ಬೆಂಗ್ಳೂರ್ ಕೇನ ಹೋಗಮಂದ್ರಾಲ್ರಿ ಮತ್ ಎಂದಂ.
ಇನ ಒಂದು ಆರ್ ತಿಂಗ್ಳು ಲೇಟ್ ಆತ್ರಿ ಸರ.
ಆರ್ ತಿಂಗ್ಳ ಅದೇ ಹೋದ್ರ ಕೆಲ್ಸ ಗಿಲ್ಸ ಮಾಡ್ರಿ ನಡಿತಿತ್ರಿ ಬೆಂಗ್ಳೂರಾಗ ಯಾವ್ದಾರ.
ರಿ ಅದೇ ರೀ ಇಗ್ ನಂದನ ಇಗ್ ಕಾಲೇಜ್ ಮುಗುದಲ್ರಿ.
ಹೌದೌದೌದು.
ಹಾ ರೀ ಸ್ವಲ್ಪ ಇಗ ಕೆಲ್ಸುಕ್ ಒಂಟೆನ್ರಿ ಒಂದ ಮೂರ್ ತಿಂಗ್ಳ ಅಗಣ ಮತ್ತ ಕಾಲೇಜ್. .
ಹ್ಮ ಹ್ಮ್ ಮತ್ತ ರೀ.
ಒ ಪ್ರಮಾಣ ಪತ್ರ ಅವೆಲ್ಲಾ ಬರ್ತವ್ರಿ. ಸರ್ಟಿಫಿಕೇಟ ಅವು ಅಂತ ಬರ್ತವ್ರೀ ಅವು. ಅವುಕೆಲ್ಲ ಅರ್ಜಿ ಹಾಕಿಗೆೇಶಿಂದ್ ಆಕಡಿ ಮತ್ ಒಂದ್ ಮೂರ್ ತಿಂಗ್ಳ ಲೇಟದ್ರಿ.
ಬಾಳ ಟೈಮ್ ತೋತ್ರಿ ಇಗ ನೀವ್ ನಿಮ್ಲಯ್ ನಾವ್ ಕುಂತಿವಲ್ರಿ.
ಅದೇ ರೀ ಈಗ ಇನ್ನೊಂದ್ ಇಗೊಂದ್ ತಿಂಗ್ಳು ಒತ್ರಿ ಇನ್ನ ಎರಡ್ ತಿಂಗ್ಳು ಆಗಣ ಅರ್ಜಿ ಸಲ್ಸಕ್ ಬರ್ತ್ರಿ ಎಸ್ ಕ್ರಿಕೆಟ್ಗೆ ಮತ್ ಅಕಡೆ ಮೂರ್ ತಿಂಗ್ಳು ಇನ್ನು ಒಂದ್ ಐದ್ ತಿಂಗ್ಳು ನೋಡ್ರಿ.
ಒಬಾ ಬ ಬ ಅಷ್ಟ ತಕ ಕೊಡ್ಬಕಲ್ರಿ ನಾ.
ಈ ಇನ್ನೊಂದ್ ಐದ್ ತಿಂಗ್ಳ ರೀ ಬಾಳ್ ಏನಿಲ್ಲ ಆಯ್ತ್ ಐದ್ ತಿಂಗ್ಳಗನ ಸರ್ಟಿಫಿಕೇಟ್ ಬರ್ತ್ರಿ ಸರ್ಟಿಫಿಕೇಟ್ ಬರಣ ಏನ್ ಮಾಡಮ್ರೀ.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
ನಮ್ ಕಾಲೇಜ್ದಾಗ ಹತ್ನೇದು ಹನ್ನೆನೇದು ಮತ್ತ ಅಂಕಪಟ್ಣಿ ಅವ್ರೀ.
ಅಂಕಪಟ್ಟಿ ತಗೊಂಡು ಹೋಗಬಕ್ ಈಗ ಆಕ್ ಈ ಎಂದ ಕೊಡದಾರಂತ್ರಿ ಮತ್ತವು ಅಂಕಾಪಟ್ಟಿ ಅವು.
ಅದೇ ರೀ ಈಗಲ್ಲ ಮತ್ತ ಕಂಪ್ಲೀಟ್ ಆಗಣ ಕೊಡ್ತನ್ ರೀ ಅವರು ಸರ್ಟಿಫಿಕೇಟ್ ಬರ್ಲಿಪ್ಪ ಅವರ ಕೂಡ ಕೊಡ್ ನೀ ಮತ್ತ ಇಲ್ಲಿ ಚನ್ ತನ ನೀವು ಕಾಲೇಜ್ಗೆ ತಿರುಗಾಡದು ಅದು ಮಾಡ್ತೀರಿ ಅಂತ ಅಂತಾರೀ ಅವ್ರ.
ಸರ್ಟಿಫಿಕೇಟ್ ಅಂದ್ರ ನಾವನು ಈಗ ಕೆಲ್ಸ ಹುಡುಕ್ಬೇಕ್ರ ಮತ್ತ ಕೆಲ್ಸ ಸಿಗಲಾಗ್ಯಾವ ಅವ ಎಲ್ಲರ ಒಂದ ಕೆಲಸ ಇದ್ರ ನೋಡ್ರಿ.
ಎ ನಿಮುವ ಎಲ್ಲ ಅಂಕಪಟ್ಟಿ ಅವ್ ತೊಗೊ ಬಂದ್ರಿ ಏನ್ ಕಾಲೇಜ್ ಕ್ಲಾಸ್ ದಿಂದ್.
ಹಾನ್ ರೀ ತಂದ್ವಿರಿ ನವು ಅವತ್ತ ತೊಗ ಬಂದ್ವಿರಿ ಅಂದ್ರೆ ನ್ ಮುಗಿತ ಅಲ್ರಿ ಕಾಲೇಜ ಮೋನೆನ್ನೆ ಎಲ್ಲ ಸಂಕಲ್ಪ ಪಟ್ಟಿ ಅವೆಲ್ಲ ತಗೋಬಂದ್ವರೀ.
ಹ್ಮ ರೀ.
ಈಗ ಹೊಲ ಮನಿನೇ ಮಾಡ್ಬೇಕ್ರೀ ಹೊಲ ಮನಿ ಮಾಡ್ಬೇಕಂದ್ರೆ ಮಳಿ ಬರಲ್ಲ ಆಗ್ಯದ ಮಳಿ ನಮ್ದಿದ ಇಲ್ಲಿ ಇಲ್ಲಿ ಆಗಲ್ಲ ಮಾಡ ಐತ್ತಲ್ಲಾ ಭಾರಿ ಆಗ್ಯದ್ರೀ ಊರ್ ಹರ್ಕೊಂಡ್ ಹೋತ್ರಿ ಮಳಿ ಬಿದ್ರ.
ಹ್ಮ ರೀ.
ಅಂದ್ರ್ನು ಮಾಡಾಗಲ್ಲ ಇದ್ರೆ ಏನ್ ಮಾಡ್ಬೇಕಂತ ಒಂದು ಗೊತ್ತಾಗಲ್ಲದ.
ಏನ್ ಮಾಡ್ತರಿ ಎಲ್ಲಾ ಬರಗಲ್ಲದ ಈ ವರ್ಷ ಹೋದ್ ವರ್ಷ ನೋಡಿದ್ರ ಜಾಸ್ತಿ ಬಂದ ಬೆಳಿ ಹಾನಿ ಐತ್ರಿ.
ಈ ವರ್ಷ ನೋಡ್ತ ಮಳಿನ ಇಲ್ಲ ಬಾಳ ಹನಿಯಾಲ ಕುೂತದ ಏನ್ ಮಾಡಬೇಕ ನಂಗ
ಹ್ಮ ರೀ ಇ ಸಾಮಾಜಿಕ ಜಾಲತಾಣದ ನೋಡ್ರಿಲ್ರರಿ ಒಂದು ವೀಡಿಯೋ. ವೈರಲ ಅಗಲಕತ್ತಲರಿ.
ಯಾವದ್ರಿ.
ಅದ ಮಾಡ ಡಬ್ ಮಾಡ್ಯೀ ಮಾಡ ಏನಂತಂದ್ರೆ ನಾ ಜಾಸ್ತಿ ಬಂದಾಗ ಗುಳಾಡ್ತರಿ ನನ್ ಮ್ಯಾಗ ನಾ ಬರ್ಲಾರ್ದಾಗ ಅಳಗ್ತಿರಿಲ್ಲಾ ಅಂತ ಅದ್ರಿ ಮಾಡ.
ಹೌದೌದ್ರೀ ಈಗ ಈ ಕರೆ ಅಂದ್ರನು ನಾವದ್ರ ಸಿಗ್ಗೆ ಬಿದ್ರೀ ಮಳಿಗೆ.
ಹಾ ರೀ.
ಮತ್ ನಮ್ದ ಏನ್ ತಪ್ಪಿಲ್ರ ನೀ ಎಲ್ಲಾ ಮ ಬೈಬಾರ್ದಿತ್ರಿ ಮತ್ ಏನ್ ಮಾಡ್ತ್ ನೋಡಿ ಈಗ.
ಯಾವದಕ್ಕೈ ವರ್ಷ ಆಟ ಹತ್ ವರ್ಸಕತ್ರಿ ಅದು.
ಎಲ್ಲಾ ಇಲ್ಲದ ಬರಾಬಾರಿನೇ ಮಾಡ್ಯದ್ರಿ ಅ್ರ ಏನ್ ಕೆಲ್ಸ ಅದರದದು ಬರಾಬಾರಿನೇ ಮಾಡ್ಯದ.
ಅದ ವಿದೇಶದವ್ರ ಅದ ಮಾಡದಾಗ ಏನ. ಕೆಮಿಕಲ್ ಮಿಕ್ಸ್ ಮಾಡಿ ಕಸಿನ್ ಬಿಟ್ಟಿದ್ರಲ್ರರಿ ರಾಸಾಯನಿಕ ಮಿಕ್ಸ್ ಮಾಡಿ.
ಅದ್ರ ಅಲ್ಲ ಅದ್ರ ರಾಸಾಯನಿಕಲ್ಲ ಏನಾರ ಯಾರಗ ನಾನನ್ ಅದನ ರಿ.
ಈಗ ಅದೇ ಆನೆ ಆಗಿರ್ಬೇಕು ಅನಸ್ತ ರೀ ನನಗೇನು. ಯಾಕಂದ್ರ ವಾತಾವರಣ ಹಿಂಗ ಇರ್ದಿಲ್ರಿ.
ಇದು ಇದು ಯಾವದೋ ಸ್ಕೀಮ ಮಾಡಿದರಿ ಮೋಡ ಬಿತ್ತವಣಿಕೆ ಅಂತ ಯಾವದೋ ಒಂದು ಜಾರಿಗೆ ತಿಂದಿದ್ದರಿ.
ಹಾ ಅದೇ ಮೋಡ ಬಿತ್ತಾಣಿಕ ಅಲ್ರೀ ಮತ್ತ ಬೇಸಿಗೆ ಕಾಲ ಇವಾಗ್ ಮಳಿ ಬಂದಿತ್ತಲ್ರರಿ ಮತ್ತ ಆನಿಕೆಲ್ಲ ಅವ ಬಿದ್ವಿಲ್ರರಿ.
ಹಾ ಅದೇ ರಿ ಮೋಡ ಬಿತ್ತಣಕಿಲ್ಲಾ ಇದೆ ಅದೆಲ್ಲ ಅದದು ಎಲ್ಲ.
ಈಗ ನೋಡ್ರಿ ಆನಿಕಲ್ಲು ಬಿದ್ರನು ಒಂದ್ ಎರಡ್ ತಾಸನಕ್ ಅವು ಎಲ್ಲಿ ರೀ.
ಚಿಂತನ ಒಂದಿನ ಚಿಂತನ ಅವ್ರರಿ.
ಇಪ್ಪತ್ನಾಕು ಗಂಟೆ ಅದು ರಾಣೆಕಲ್ಲ ಅವೆಲ್ಲ.
ಅದೇ ರೀ ಹಿಂಗಾಗಿ ಎಲ್ಲಾ ವಾತಾವರಣ ಕೆಟ್ಟಬಿಟ್ಟದ್ರೀ ಪೂರಾ.
ಇಲ್ಲಿ ಊರಾಗ ಬಿದ್ದಿಲ್ರಿ ನಮ್ಮ ಊರ್ ಬಳಲಿ ಒಂದ ಅಂಬನಳ ಅಂತ ಅವ್ರಿ ಅಲ್ಲಿ ಬಿದ್ದಿದ್ರು ಆನ್ಯ ಕ ಆ ಕಡೆದ ಆಗದ್ರಿಂದ ನಮ್ ಡ್ರವರ್ರಿ ಅದು ಊರಾಗ ಬಿದ್ದಿಲ್ಲ.
ಹೂ ರೀ ಈಗ ಎಲ್ಲಾ ವಾತಾವರಣ ಅಂದ್ರೆ ಒಂದ್ ಅಲ್ರರಿ ಮತ್ತೆ
ಹ ಒಂದೇ ಬೂಡ್ರೀ ಮತ್ತೆ ಅಂದ್ರ ಊರ ಬಿದ್ರ ಬಾಳ ಮಂದಿ ತೆಲಿಗದ ಬಾಳ್ ಬಿಡ್ತ್ರಿ ಊರ ಮಂದಿ ಅಂದ್ರೆ ನಮ್ಮ್ ಊರಾಗ ಸ್ವಲ್ಪ ಮನೆಗಳು ಇಲ್ಲ ಅಲ್ರರಿ ಸ ಚ ಬ ಇನ್ನ ಪಾಡ್ರಿ ಊರ್ ಹೊರಗೆ ಬಿದ್ದಾವೆಲ್ಲ ಅಲ್ಲಿ ಕುಸ್ತಿ ಪಟು
ಇಲ್ಲಿ ಗುಲ್ಬರ್ಗ್ ಹೋಗ್ಬೇಕ್ ಏನ್ ರೀ ಹೈದ್ರಾಬಾದ್ ಕಾ
ಇಲ್ಲಾ ರೀ ಬೆಂಗಳೂರಿಗೆ ಹೋಗ್ಬೇಕಂತಾದ್ರೆ ಅಲ್ಲಿ ಫುಡ್ ಡೆಲಿವರಿ ಏನ್ರೀ ಇದು ರಾಪಿಡೋ ಅದೇನೋ ಮಾಡಿದವ್ರೀಗೆ ಒಡ್ಯಕ್ ತರಂತ
ಹೌದ್ರೀ ಅದೊಂದು ನಡದ್ರೀ ಮೊನ್ನೆ ಅದು ಏನ್ನ ಅಪಘಾತ ಆಗ್ಯಾದಂತ್ರಿ ರಾಪಿಡೋ ಮಾಡೋರಿಗೆ. ಹಾ ರೀ
ಅದಕ್ಕೆ ನಾವು ಬೇರೆ ಕೆಲಸ ನೋಡಕ್ ಅಂತ ಮಾಡವ್ರಿ ಈಗ ಈಗ ಡೆಲಿವರಿ ಅಲ್ಲಿ ಹೋದ್ರೆ ಬಾಳ ಲಾಭ ಅಂದ್ರೆ ಇದ್ರೊಳಗ ಆದ್ ರೀ
ಡೆಲಿವರಿದಾಗೆ ಆದ್ರಿ ಅಂದ್ರ ಕಷ್ಟ ಪಡ್ಬೇಕ್ ನೋಡ್ರಿ ರೆಸ್ ಇದ್ ಆರಾಮ್ ಇರ್ತ್ತೆ ಅಂದ್ರೆ ಆಗ್ಲಾರ್ದ ಮಾತು ರೀ ಎಲ್ಲಾ
ಅಯ ಪಡ್ಬಕ್ ರೀ ಮತ್ ಕಷ್ಟಪಟ್ರಿ ಎಲ್ಲಾ ಒಳ್ಳೇದತ್ ಕಷ್ಟ ಪಡ್ಲಾರ್ರೆ ಸುಮು ಬಾ ಅಂದ್ರಿ ಎಲ್ಲಲ್ ಬರ್ತ್ರಿ
ಹ್ಮ್ ರೀ ಈಗ ನೋಡ್ರಿ ಅಲ್ಲಿ ಆರಾಮ್ ಮುಂಜಾನೆ ಎಂಟುಕಂಗ್ ಹೋಗಿ ರಾತ್ರಿ ಒಂಬತ್ತ್ ಹತ್ತ್ ಕ ಬರೋರು ದಿನ ಮೂರ್ ನಾಲ್ಕ್ ಸಾವಿರ ಆಕತಾರೀ
ಏ ಆರಾಮ್ ಆಕೇತಾರ್ ರೀ ರಾಪಿಡ್ದಾಗ ಹಾಕೇತ ರೀ ಇದು ಬ್ಲಿಂಕೆಟ್ ಎಲ್ಲಾ ಬಾಳ ಲಾಸ್ ಅದ್ರೀ ಅದು
ಹ್ಮ್ ರೀ ಇಲ್ಲಾ ರೀ ಬ್ಲಾಂಕಿಟ್ ಅವು ಡೆಲಿವರಿ ಮಾಡೋವರ್ನ ಹಾಕತ್ತಾರ್ ರೀ
ಅಂದ್ರೆ ಹದ್ನಾರು ಅವರ್ ದುಡಿತಾರಂತ್ ರೀ ಅವರು ಹ್ಮ
ಈಗ ಹೆಂಗಂದ್ರೆ ಅವ್ರದ್ದು ಮತ್ತೆ ಇಲ್ಲಿ ಯಾ ಯಾ ಏರೀಯಾ ಕಾಯ್ತಿರ್ಬೇಕಂದ್ರೆ ದೊಡ್ಡ ಪಟ್ಟ್ ಮೆಂಟ್ ಯಾ ಏರೀಯಾದಾಗ ಇರತೋ ಅಲ್ಲಿ ಯಾಕ ಬೇಕ್ರೀ.
ಏ ಅಪಾರ್ಟ್ಮೆಂಟ್ ದಾಗ ಆಕೇನ್ರಿ ಬಾಳ್ ಟೈಮ್ ಇಡತ್ ರೀ
ಏ ಅಲ್ಲಿ ಇಡಲ್ ರೀ ಅಲ್ಲಿ ಇನ್ನ ಜಾಸ್ತಿ ಆರ್ಡರ್ ಬರ್ತವ್ರೀ.
ಯಾಕಂದ್ರ ಅಲ್ಲಿ ಮಂದಿ ಬಾಳ ಮೈಗಳ ಇರುತ್ತಲ್ರಿ ಅದ್ರ ಸಲಕ ಅಪಾರ್ಟ್ಮೆಂಟ್ ಜಾಸ್ತಿ ಅಪಾರ್ಟ್ಮೆಂಟ್ ದಾಗ ಇರೋರ್ ಜಾಸ್ತಿ ರೊಕ್ಕದ ಮಂದಿ ಇರ್ತಾರೀ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ
ಹ್ಮ ರೀ ಮತ್ತ ಅವ್ರ ಇಲ್ಲಿ ರೀ ಬರೀ ಬಿಲ್ಡಿಂಗ್ ಇ ಮನಿ ಇರಕ್ಕೆ ಎರಡ್ ಮೂರ್ ಕೋಟಿ ಕೊಟಿರ್ ತಾರ್ ಅವರು
ಕೊಟ್ಟಿರ್ತಾರೆ ಇನ್ನ ಬಡವರು ಎಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಬಡವರು ಅಂತ್ ಮ ತರ್ಸಲ್ರಿ ಅಲ್ಲೇ ಹೋಗಿ ತರ್ತಾರೀ ಬಡೋರು
ಈಗ ನೋಡ್ರಿ ಮತ್ತೆ ನಾನೇ ಒಂದ್ ತಿಂಗಳು ಮೊನ್ನೆ ಕೆಲಸ ಮಾಡಿ ಬನ್ನಿಲ್ರರೀ ಬೆಂಗ್ಳೂರಾಗ
ಹೌದು ನೀವ್ ಎಲ್ಲಿದ್ದೀರಿ ಬೆಂಗ್ಳೂರಾಗ ಅವತ್ ಹೋಗಿದೀರಲ್ಲ.
ಮೆಡಿಕಲ್ದಾಗ ಮಾಡಿದರೆ ಅದನ್ನ ಡೆಲಿವರಿ ಐತ್ರಿ ಫ್ರೀ ಡೆಲಿವರಿ ಇದೂ ಹೋಮ್ ಡೆಲಿವರಿ ಅಂತಿತ್ ರೀ
ಹೌದ್ರೀ ಮತ್ತೆ ಅಲ್ಲಿ ನಿಮಗ್ ಪಗಾರ ಚಲೋ ಇ ಇತ್ತಲ್ರಿ
ಪಗಾರ್ ಎಲ್ಲಾ ಚೊಲೋ ಇತ್ರಿ ಏನ್ ಮಾಡ್ತ್ರೀ ಮನಯಾಗ ಬುಟ್ಟಿಲ್ಲಾ.
ಮನ್ಯಾಗ ಬರಬರಿ ಅದ್ ರೀ ಒಂದು ಫೋನ್ ಉಂಟ್ ರೀ ಆಮೇಲೆ ಫೋನ್ ಹಚ್ಚತ್ತೀನಿ ಇರು ಸ್ವಲ್ಪ
ಹಾ ಸರಿ ರೀ